ಸರಿಯಾ
ಕೇಳ್ಸತ್ತಿದೆ
ಹೌದಾ ಆಯ್ತಾ ಊಟ ಮಾಡಿದ್ದು
ಹ್ ಆಯತು
ನಮ್ದು ಆಯ್ತು ಈ ತಾನೆ ಊಟ ಮಾಡಿ ಹಾಗೆ ಹೊರ್ ತಬ್ ಬರ್ತಾ ಇ ಬ ನಡ್ಕೊಂಡು ಹಾ ನೀನ್ ಊಟ ಮಾಡಿ ಹೊರಗ್ ಬರಲ್ಲ ಒಳಗೇನೆ ಇರ್ತೀರಾ
ಅದಿಕ್ಕೆ
ಹೌದಾ ಹೊರಗ್ ಬಂದ್ರ ಒಳಗ ಬಂದ್ರಿ ಚಳಿ ಆಗ್ತಿತ್ತು ಅಂತ
ಒಳಗೋದೆ
ಓಕೆ ಆ ಸರಿ ಹ್ಮ್ಮ್ ಹ್ಮ
ಹೇಳಿ ಸಮಾಚಾರ
ಏನೆಲ್ಲ ಹೇಳ್ಬೇಕು
ನೋಡಿ ಕ ಸರಿಯಾಗಿ ಇಬ್ರು ಒಟ್ಟ ಒಟ್ಟಿಗೆ ಹೇಳಿದ್ವಿ
ಹ್ಮ ಹ್ಮ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇಬ್ರನು ಹ್ಮ ಚನುಮ ಜನುಮ ನೆಂಟು ಬಿಡಿ
ಹೌದ ಹೌದು ಮತ್ತೆ ಇವತ್ತ ಏನ್ ಮಾಡಿದ್ರಿ
ಏನ್ ಮಾಡಿಲ್ಲ ಬೆಳಗ್ಗೆಯಿಂದ ಬರೀತಾನೆ ನಿ
ಮಂಗಳವಾರ ಅಲ್ಲ ಇವತ್ತು ಏನು ಮಂಗಳ ವ್ರತ ಮಾಡ್ಲಿಲ್ವಾ
ರೀ ಇವತ್ತು ಭಾನುವಾರ
ಹೌದಾ
ಹಾ
ಓ ಗೊತ್ತ
ಮಂಗಳ ರತ ಅಂದ್ರೆ ಏನು
ಗಂಡನಿಗೋಸ್ಕರ ಒಳ್ಳೇದಾಗ್ಲಿ ಅಂತ ವರ್ತ ಮಾಡೋದು
ಹ ಹ ರೀ ನಂಗಗೆಲ್ಲ ಮದ್ವೆ ಅವೇನ ಇಲ್ಲ ರೀ ಏನಗ್ರೀ ಅವೆಲ್ಲಾ ಮಾತಾಡ್ತೀರಾ ನಾ ಒಳ್ಳೆವ್ರ ಅವೆಲ್ಲಾ ಮಾಡಲ್ಲ
ಅಲ್ಲ ಮುಂದೆ
ಬೇಡ ಬಿಡಿ ಅವ್ರು ನಮಗೋಸ್ಕರ ಮಾಡ್ಬೇಕ ಹೊತ್ತು ನಾವ್ ಅವ್ರ ಪುಸ್ಕರ ಮಾಡ ಹ್ಮ್ ನೀವ್ ಮಾಡಿ
ನಮಗ್ ಆಲ್ರೆಡಿ ಒಳ್ಳೆಯವರು ಇದ್ದಾರೆ ಬಿಡಿ
ಹೌದಾ ಹ್ಮ ಹಾ ಅದೃಶ ಮಾಡಿದ್ದೀರ ಬಿಡಿ ಇಷ್ಟ ಬೇಗ
ತುಂಬಾನೇ ಅದೃಷ್ಟ ಮಾಡಿದ್ದೀನಿ ಅವರು ಸಿಕ್ಕಕ್ಕೆ
ಓಹೋ
ಹೌದು
ಹೆಂಗಿದೆ ನಿಮ್ದು ಆ ಜೀವನ
ತುಂಬಾ ಚೆನ್ನಾಗಿದೆ
ತುಂಬಾ ಚೆನ್ನಾಗಿದ್ಯಾ
ಹೌದು
ಹಾ ಹಾ ನಮ್ಗೇನಾದ್ರು ಸ್ವಲ್ಪ ಅ ಸಲಹೆ ಕೊಡಿ ಆ ಜೀವ್ನ ಬಗ್ಗೆ
ಅಂತ ಹುಡ್ಗ ಇರ್ಬೇಕು ಅವಾಗ ನಿಮಗೆ ಸಹ ಸಲಹೆ ಕೊಡ್ಬೋದು
ನಿಮ ಹುಡುಗ ಹೆಂಗಿದ್ದಾನೆ ಅಂತ ರಿ ಆಗಿದ್ರೆ
ಹೆಂಗಿದ್ದಾನೆ ಅಟ ಹೇರ್ಬೇಕಾ
ಅಲ್ಲ ಆತರ ಹುಡುಗ ಸಿಕ್ಕಿದಾನೆ ಅಂತ ಅಂದ್ರಲ್ಲ ಅದೃಷ್ಟ ಅಂದ್ರಲ್ಲ ಸ್ವಲ್ಪ ಹ
ತಾನೇ
ಹಾ ಹಾ ಕನ್ನಡಕ ಕ್ಕ ಹಾಕೊಂತಾರೆ
ಅಂದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಕನ್ನಡ ಕಾಕ್ಕೊಳ್ಳಳ ಹುಡುಗ
ಓ ಹಾಗೆ
ಹೌದು
ನಿಮಗೋಸ್ಕರ ಹಾ ನಾ ಕನಾಟಕ ಆಗ್ತ ನಿಮ್ಗೋಸ್ಕರ ಆಗ್ತಾನೆ ನು ನೋಡಿ ಕನ್ನನಾಡಕ
ಇಲ್ಲ ಅವರು ಮುಂಚೆಯಿಂದಾನೂ ಆಾಕ್ತಾರ ಅದಕ್ಕೆ ನಂಗ ಇಷ್ಟ
ಹೌದಾ ಹಾ ಹಾ ಏನೋ ಮಾಡಿ ದೋಳ ಚೆನ್ನಾಗಿದೆ ಅನ್ಿಸತಿದೆ
ಹೌದಾ ಆದ್ರೆ ಗೊತ್ತಿಲ್ವೇ
ಏಕೆ ಏನ್ ಗೊತ್ತಿಲ್ಲ ಎಲ್ಲಾ ಚೆನ್ನಾಗೆ ಇದೆಯಲ್ಲ ಮತ್ತೇಏನ್ ಗೊತ್ತಿಲ್ಲಾ ಅಂತಿದ್ದೀರಾ
ಅಂದ್ರೆ ಗೊತ್ತಿಲ್ಲ ಅಲ್ಲ ಮುಂದೆ ಏನಾಗುತ್ತೆ ಅಂತ
ಏನ ಆಾಗಲ್ಲ ಮುಂದೆ ನೀವಿ ಇಬ್ರು ಮದ್ುವೆ ಆಗ್ತೀರಾ ಒಟ್ಟಿಗೆ ಬಾಳ್ತೀರಾ ಅಷ್ಟೆ
ಸಾಧ್ಯನೇ ಇಲ್ಲ ಅಂತ ಗೊತ್ತು ಆದ್ರೂ ಏನೋ. ಹೇಳ್ತಾರಲ್ಲ ಮೊದಲನೇಯ.
ಪ್ರೀತಿ ಹಾ. ಹ್ಮ್ ಅದು ನಿಮ್ಗೆ ಮೊದಲನೇ ಪ್ರೀತಿನ ಇಲ್ಲ ಎರಡನೇದ. ಓ ಮೊದಲನೇದು ಅದೇ ಕೊನೆಯದುೂ ಅದೇನಾ.
ಸದ್ಯ ಕೊನದು ಅದೇ.
ಮೊದ್ಲೇದಾಗಾದ್ರೆ ಬೇರೆ ಇತ್ತು.
ಅಲ್ಲ. ಮೊದಲ್ನೇ. ಅದು ಅದೇ ಇವಾಗ್ಲುೂ ಅದೇ. ಮುಂದೆ. ಅದೇ. ಅದೇ ಅದ್ರೂ ಮುಂದೆನು ಅದ ದೆ ಅನ್ನು. ಗ್ಯಾರಂಟಿ ಇಲ್ಲ ಅಂದ್ರೆ ಗೊತ್ತಿಲ್ಲ.
ಹೃದಯ ಪೂರ್ವಕದಿಂದ ಹಾರೈಸ್ತೇನೆ ನೀವಿ ಇಬ್ರು. ಜನ್ಮ ಜನ್ಮದಲ್ಲೂ ಒಟ್ಟಿಗೆ. ಬಬೇಕು ಬದ. ಬೇಕು ಚೆನ್ನಾಗಿರ್ಬೇಕು ಅಂತ.
ಮತ್ತೆ ಹಾಳ ಹಾಕೋದೆ ಭಯ ಆಗ.
ಏನ್ಳ. ಲ್ಲ ರ. ನಿಮ್ಮಲ್ಲಿ ಅವರಲ್ಲಿ ನಂಬಿಕೆ ಅನ್ನೋದಿಲ್ಲ. ಹ್ಮ್ಮ್.
ಇದೇ ಆದ್ರೆ ಆಗಲ್ವಲ್ಲ ಏನ್ ಮಾಡದು.
ಹ್ಮ್ ಹ್ಮ್. ಹ್ಮ್ಮ್.
ಅದಕ್ಕೆ ತುಂಬಾ.
ಯಾಕೆ ಆಗಲ್ಲ ಅಂತ ನೀವ್ ಇಷ್ಟು ಇದ್ರಿಂದ ಹೇಳ್ತೀ. ರದು ಬಲವಾಗಿ.
ಅ್ ನಿಮಗೂ ಗೊತ್ತಿದೆ ಅನ್ಸುತ್ತೆ.
ನಂ ನ್ ಗೊತ್ತು ಓ ಹಾಗೇನಾ. ಹಾ.
ಹೌದು.
ಸರಿ ಸರಿ.
ಮತ್ತೆ ನಿಮಗೆ ಕೃಷ್ಣ ಮತ್ತೆ ರುಕ್ಮಿಣಿ ಕತೆ ಗೊತ್ತಾ.
ಹಾ.
ನಾನು ರಾಧಾಕೃಷ್ಣ ಅಂತ ಹೇಳ್ತಿಲ್ಲ.
ಏ ರುಕ್ಮಿಣಿದಾ.
ಹೌದು.
ಇಲ್ಲ ಗೊತ್ತಿಲ್ಲ ಹೇಳಿ. ಕೇಳ್ತೀನಿ.
ಅಷ್ಟ. ರಾಧಾಕೃಷ್ಣ ಅಂತ ಹೇಳ್ತೀನಿ. ಹ್ಮ. ಏನಂದ್ರೆ. ವಸುದೇವ ಮತ್ತೆ.
ಹ ಸರಿ.
ಆ ಅವಳ ಹೆಂಡತಿಗೆ. ತಾನೆ. ಜಿ ಕೃಷ್ಣ. ಜನ್ಮ ಕೊಡ್ತಾನೆ ಅಲ್ಲ ಜನ್ಮ ಹ ಅವನು ಅಂದ್ರೆ ಅವನ ಜನ್ಮ ಪುತ್ರ ಅವರಿಬ್ಬರಿಗೆ
ಹ ಹಾ ಹೇಳಿ
ಹ ಷ್ಟ
ನಾನು ಇವತ್ತು ಅದ್ ಬಿಡಿ ಅದಮೇಲೆ ಮಾತಾಡೋಣ
ಹ
ನಾನು ಇವತ್ತು ಒಂದ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಇ ನೋಡ್ದ ಹಲ್ಲ ಅದನ್ ಏನಂತಾರೆ ಅಂತ ಗೊತ್ತಿಲ್ಲ ಆ ಹೇಳಲ್ಲ ಹಳ್ಲಾ ಅದು ಹೆಂಗೆ ಅಂದ್ರೆ ಒಂಥರ ನಮ್ನ ಹ ಹ್ಮ್ ಲೈಕ್ ಬಲ ಬಲ ಕೊಡ್ಸುತ್ತೆ ಮ ಆಯ್ತಾ ಅಂದ್ರೆ ನಮ ಇದು ಇದಿರುತ್ತೆ ಅಲ್ಲ ಎಂಂತದದ್ದು ಬುದ್ಧಿ ಹೆಚ್ ಮಾಡ್ತೈತೆ ಆಮೇಲೆ ನಾವು ಬೇರೆಯವರ ಮೇಲೆ ಹ ಇರ್ಬನ್ನ ಲೈಕ್ ಬೇರೆಯವ್ರ ಮೇಲೆ ಅ ನಾವ್ ಸ್ವಂತ ನಾವ್ ನಮ್ ಕಾಲ್ ಮೇಲ್ ಬದುಕ್ಬೇಕು ನಿಲ್ಬೇಕು ಅಂತ ಆತರದೊಂದು ಒಂದು ಇದು ಅದು ನನ್ ನೋಡಿದ್ದು ಅದ್ರಲ್ಲಿ ಏನ್ ಹೇಳ್ತಂದ್ರೆ ಫಸ್ಟ್ ನಾನು ಮೊದ್ಲು ನಾನು ನೋಡಿದ್ದು ಆಹ ಒಂದು ಹುಡುಗ ಹನುಮನ್ ಚಾಾಲಿಸಸ್ ಹನುಮನ್ ಚಾಾಲಿಸಸ್ ಅವ್ರ ಲೈಫ್ಲ್ಲಿ ಎಷ್ಟು ಆಹ್ ಮಹತ್ವವನ್ನು ಬೀರೈತ ಅಂತ ಹೇಳಿರೋದ ಅವನು ಅವನು ಚಿಕ್ಕ ಕಾವಾಲಿ ಅದ ಹೇಳ್ತೀನಿ ಕೇಳಿ ತುಂಬಾ ಚೆನ್ನಾಗಿದ ಅವನು ಚಿಕ್ಕವಾಗ ಹಾಗೇ ಇರ್ಬೇಕಾದಾಗ ಒಂದ್ ದಿವಸ ಆಕಸ್ಮಿಕ ವಾಗಿ ಅವ್ರಮ್ಮ ಹೌನುಾವಾಗ ಒಂದ ಆ ಆರ ಏಳ ವರ್ಷ ಇರ್ತಾನೆ ಆಗ ಅವ್ರಮ್ಮ ಅ ಸಾ ಸ ದೇಶನು ತಗೊಬಂದ್ ಕೊಡ್ತಾರೆ ಆಗ ಅವನು ಕುತ್ಕೊಂಡ್ ಹದಕ್ ಸ್ಟಾರ್ಟ ಮಾಡ್ತಾರೆ ಓದಕ್ ಶುರು ಮಾಡ್ತಾನೆ ಅವನ್ಗ ಅಲ್ಲಿ ಅವನು ಅವ್ರ ಅಪ್ಪ ಅವ್ರಮ್ಮ ಇಬ್ರು ಡಾಕ್ಟರು ವೈದ್ಯರು ಆಯ್ತಾ ಇವನು ಸ್ವಲ್ಪ ಕಡಿಮೆ ಓದದು ಅಂದ್ರೆ ಮದ್ಯ ಮಧ್ಯಸ್ಥ ಆಗತ ಆ್ತ
ಹ
ಇವರು ಅವರು ಅವ್ರಪ್ಪ ಅವ್ರಮ್ಮಗೆ ಫುಲ್ ಭಯ ಆಗಿತ್ತು ಇವನ್ ಎಲ್ಲಿ ಓದ್ದ ಇದ್ದ ಹೋಗ್ಬಿಡ್ತಾನೋ ಅಂತ ಅವ್ರ ಅಪ್ಪ ಅವ್ರಮ್ಮ ಫುಲ್ ಭಯ ಆಗಿತ್ತು ಅಂದ್ರರು ಅವ್ರಮ್ಮ ದಿನಾ ಅವನ್ಗೆ ರಾಮಾಯಣ ಹನುಮಾನ್ ಚಾಲೀಸಾ ಹೂ ಇವು ಎಲ್ಲಾ ಹೇಳ್ತಾ ಇದ್ರು ಹಂಗ್ ಹೇಳ್ಬೇಕಾದ್ರೆ ನಾಲ್ಕೈದ ತಿಂಗಳಾದ್ಮೇಲೆ ಮದ್ ಯಾವಾಗೂ ಇದು ಅಂಕಗಳಲ್ಲಿ ಮಧ್ಯದಲ್ಲಿ ಬರ್ತಾ ಇದವನು ಇವಾಗ ಇದ್ದಕ್ಕಿದ್ದ ಕೆಳಗ್ ಬಂದ್ಬಿಟ ಪೂರಾ ಕೆಳಗೆ ಅವಾಗ ಅವರಮ್ಮ ಅವ್ರಮ್ಮ ಒ ಮತ್ತೆನೆ ಸಂದ ಇನ್ನ ಇನ್ನೊ ದಿವಿಸ ಹನ್ ರಾಮಾಯಣ ಹೇಳ್ಬೇಕಾದ್ರೆ ಅವನ್ಗೆ ರಾಮಾಯಣ ಮತ್ತೆ ಇದು ಒಂದು ದೇಶ ಇದೆ ಗೊತ್ತಾ ಜಪಾನ್ ಅಂತ ಆ ಆ ಜ ಆ ದೇಶದ್ದು ಒಂದು ತ ಇದು ಸಿನಿಮಾ ತರ ಇದೆ ಹ ಅಂದ್ರಗೋ ಬೊಮ್ಮೆಗಳಲ್ಲಿ ಡಿಸೈ ತಯಾರಿ ಮಾಡಿರ್ತಾರೆ ಆ ರೂಪದಲ್ಲಿ ರಾಮಾಯಣನ ಆ ತರದನ ಕುತ್ಕೊಂಡು ಅವತ್ತು ಇಡೀ ದಿನ ನೋಡ್ತಾನೆ ನೋಡಿ ಅದಾದ್ಮೇಲೆ ಅವನ್ಗೆ ಅರ್ಥ ತಿಳಿವೇ ಆಗುತ್ತೆ ಲೈಕ್ ಏನಂದ್ರೆ ಅವನಲ್ಲೂ ಏನೋ ಶಕ್ತಿಗಳವೆೆ ಅವನ್ಗೇನೋ ಒನ್ ಕಲೆಗಳವೆೆ ಅಂತ ಅದನ್ನ ಯಾರು ಅವನ್ಗೆ ಲೈಕ್ ನಿಜ ಹೇಳ್ತಿಲ್ಲ ನಿಂಗ ನೀನ್ ಇದ್ ಮಾಡು ಮುಂದೆ ಬರ್ತೀಯ ಆ ಜೀವನದಲ್ಲಿ ಅಂತ ಅದನ್ನ ನೋಡಿ ಅವನ್ ತಿಳಿದಾಗ ಅಲ್ಲಿ ಹನುಮಾನ್ಗೆ ತುಂಬಾ ಬಲಿಷ್ಠವಾದ ಶಕ್ತಿಗಳು ಇರ್ತವೆ ಅವನು ಚಿಕ್ಕ ವಯಸ್ಸಲ್ಲಿ ಸೂರ್ಯ ನುಂಗಿರ ಹ ರಾಮ ಕನ್ಯಾಕುಮಾರ್ ಸೀತ ಹುಡುಕೊಂಡು ಕನ್ಯಾಕುಮಾರಿ ಕಲ್ಸಿದಾಗ
ಹ್ಮ್
ಅಲ್ಲಿ ಸಮುದ್ರ ಇರುತ್ತೆ ಅದನ್ನ ದಾಟ್ ಇತ್ತಕ್ಕಾಗಲ್ಲ ಅವಾಗ ಓ ಅವ್ರ ಜೊತೆ ಮತ್ತ ಇರೋ ಒಂದ್ ಕಪಿ ಹೇಳ್ತದೆ
ಹಾ
ಗೆ ತುಂಬಾ ಶಕ್ತಿಗಳವೆೆ ನೀನು ಮನ್ಸ್ ಮಾಡಿದ್ರೆ ಸಮುದ್ರನೇ ದಾಟ್ ಹೋಗ್ಬೋದು ಅಂತ ಆಗ ಅವ್ನ್ ಗರಿವಾಗಿ ಅವ್ನ್ ಒಂದ ಸತಿ ಎಗ್ಗರದಾಗ ಸಮುದ್ರ ದಾಟಿ ಹೋಗ್ತಾನೆ.
ಹಾ.
ಹಂಗೆ ಇವನ್ಗೆ ಅದು. ಲೈಕ್ ನಿಜ ಆರ್. ಆ ಆಯ್ತಾ ಅದು ಅದಾದ್ಮೇಲೆ ಅವನ್ ಕುತ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ತಾನೆ. ಒಂದ್ ಸ್ವಲ್ಪ ಓದ್ತಾನೆ. ಅದಾದ್ಮೇಲೆ. ಒಳ್ಳ ಒಳ್ಳೆ ಅಂಕಗಳನ್ನ ಪಡ್ಕೊಂತಾನೆ ಅವನು ಅವ್ರ ಅಪ್ಪ ಅವರಮ್ಮಗು ಖುಷಿ ಆಗುತ್ತೆ ಅವನು. ಇವಾಗ ಅವನು ಸುಮಾರು ನಾಲ್ಕು ಕಂ ನಾಲ್ಕು ಕಂಪ್ನಿ ಅಂತಾರೆ ಗೊತ್ತಾ. ಹ ಅವನ್ನ ನ. ಸ್ತಿದ್ದಾನೆ.
ಇದು ನಿಜವಾದ್ ಕತೆೆನಾ.
ಕತೆ ಅವನು ಇವಾಗ. ಅದು ಸಾಮಾಜಿಕ ಜಾಲತಾಣದಲ್ಲಿ ಒಂದು. ಇದಿದೆ ನೋಡಿ ಅಲ್ಲಿ ವಿಡಿಯೋಸ್ ಅಹ. ಸಿನಮಾ ತರ ಚಿಕ್ ಚಿಕ್ ಸಿನಿಮಾ ತರ ಮಾಡಿ ಬಿಡ್. ತಾನೆ ಹಾ.
ಒಂದ್ ಕೆಲ್ಸ. ಇದೆ ಮುಗಸ್ಕೊಂಡ್ ಬರ್ತೀನಿ.
ಹಾ ಸರಿ ಸರಿ ಆಯ್ತು ರರಿ ಹಂಗೆ. ನಿಮ್ಮೊಂದಿಗೆ ಮಾತನಾಡಿ ಸಂತೋಷವಾಯ್ತು. ಖುಷಿ ಆಯ್ತು. ಧನ್ಯವಾದಗಳು ಶುಭರಾತ್ರಿ.